ಹಲೋ
ಹಲೋ ಹ್ಮ್ ಕೇಳಿಸ್ತಿದೆ ಹೇಳಿ
ಹ್ಮ್ ನೋಡ ಅವತ್ ಅಷ್ಟ್ ದೂರಕ್ಕೆ ಅವ್ರಿಗೆಗ್ ಬಿಡಕ್ ಆಾಗಿಲ್ಲ ಆದ್ರೆ ಇವ್ಳು ಇಲ್ಲಿಂದ ಅವರು ಏನ್ ಕೊಡ್ತಾರೆ ಎಲ್ಲಾನೂ ಒದಕೊಂಡ ಕೊಡ್ಬೇಕಕ್ ಬೆಂಗ್ಳೂರ್ಗ್ ಬಂದು
ಅವ್ಳಿಗೆ ಬುದ್ಧಿ ಇಲ್ಲ ನಾನಂತೂ ಒಳ ಆಗಿದ್ೆ ಒಂದ್ಸರಿ ನೋಡ್ಕೊಂಡ್ಮೇಲೆಗ್್ದ ಗಡ್ತಿದ್ದೆ ನಿನ್ ಜರ್ದಾಗ ನ ನೀನ್ ಇರಾಮ ನಮ್ಮ ಜ ಮಾಡತೇವೆ ಅಂತ
ಹ್ಮದೆ ಆ ಹುಡ್ಗಿಗೂ ಅಷ್ಟೇ ಎಷ್ಟು ಗಾಂಚಲಿ ಅಂದ್ರೆ ಅವಾಗೆಲ್ಲ ಕೊರೋನಾ ಟೈಮ್ ಅಲ್ಲಿ ನಾವು ಜೀವನ ಮಾಡೋದ ದೊ ಕಷ್ಟ ಆಗಿರ್ತಿ ನನಗು ಅರ್ಧ ಸಂಬಳ ಬತ್ತ ಇತ್ತು ಈ ಅಂಗಡಿನ ಕ್ಲೋಸ್ ಆಗಿತ್ತು ದಿನಕ್ಕೆ ಎಷ್ಟು ವಾರದಲ್ಲಿ ಮೂರ್ ದಿನ ಟೂ ಅವರ್ಸ್ನ ತೆಗೋಕ್ ಅಷ್ಟೇ ಪರ್ಮಿಷನ್ ಕೊಟ್ಟಿತ್ತಾನೆ ಅವಾಗಲ್ಲಾ
ಹ್ಮ
ಅವಾಗ ಪೂರ್ತಿ ನನ್ ನನ್ ಸಂಬಳದಲ್ಲಿ ಮನೆ ನಡೀತಾ ಇದಿದ್ದು ಆ ಟೈಮ್ ಅಲ್ಲಿ ಆ ಹುಡ್ಗಿನ್ ಕರ್ಕೊಂಡಂದ್ ವಾರಗಟ್ಲೆ ಇಲ್ಲಿ ಇರ್ಸ್ಕೊಳ್ಳೋಳು
ಇವಳ ಇದ್ದ ಇವಳು ಪ್ರಾಬ್ಲಮ್ ಇದ್ದ ಎಷ್ಟ್ ಸರಿ ಬಂದಾಳ ಅವಳು
ಒಂದು ನಾನನ್ ಒಂದ್ ಸತಿನೂ ನೋಡಿಲ್ಲ ಅವಳ ಬಂದಿರದ
ಹ್ಮ್ ಎಷ್ಟ್ ಸರಿ ಆಸ್ಪತ್ರೆಗ ಮನೆಗೂ ತಿರಿಕು ಆಸ್ಪತ್ರೆಗ್ ಇತ್ಕೊಂಡ್ ಎಷ್ಟ್ ಸರಿ ಕೈ ಕಾಲ್ ಮುರ್ ಕಂಡು ಎಷ್ಟ್ ಸರಿ ಇದ್ ಮಾಡ್ಕೊಂಡವ್ಳೆ ಒಂದ್ಸರಿನನು ಹೇಳೇ ಇಲ್ಲ ಫ್ರೆಂಡ್ ಬಂದಲು ಅಂತ ಇನ್ನೊ ಬೇಕಾರ ಒಮ್ಮೇನ್ ಬೇಕಾರ ಒಂದ ಚೂ ರ ಒಪ್ಕೊತೀನಿ
ಹೌದು ಅವ್ಳು ಒಂದ್ಚೂರು ಹಾಸ್ಪಿಟ್ಲ್ ತೋರ್ಸೋದು ಏನಾರರು ಹುಷಾರಿಲ್ಲ ಅಂದ್ರ ಎಲ್ಲಾ ನೋಡೋದ ಮಾಡತಾಳೆ ಅ ಅವಳು ಒಂದ ಅವಾಗ್ಲೂ ಅಷ್ಟೇ ಕೊರೋನಾ ಟೈಮ್ ಅಲ್ಲಿ ಬಂದ್ಬಿಟ್ಟು ಅದು ಎನ್ ನಾ ಅಮ್ಮಂಗ ಏನ್ ಗೊತ್ತ ಈಗ ಅವ್ಳು ಬಂದವಳ ಸರಿ ಆಯ್ತು ಬಿಡು ಇನ್ನೊಬ್ರ ಅವ್ರೇನ ಆ ತರ ಇದ್ ಮಾಡ್ಕೊಳ ಅನ್ನಂತ ಅನ್ನಕುವ ಅದು ಕೊರೋನಾ ಟೈಮ್ ಆ ಟೈಮ ಅಲ್ಲಿ ವ ದಿನ ಏನಾರ್ ಎರಡ್ ಅವರ್ ಬಾಗಲು ತೆಗದ್ರೆ ನ ಅಮ್ಮ ಸೊಪ್ಪು ಅದು ಹೂ ಎಲ್ಲಾ ತಂದ್ ಇಟ್ಕೊಂಡು ವ್ಯಾಪಾರ ಮಾಡೋದು ಆ ಅಟ್ ಲೀಸ್ಟ್ನ್ನ ಖರ್ಚಗಾದ್ರರು ಆಗ್ಲಿ ಅಂದ್ಬಿಟ್ಟು ನೂರು ಇನ್ನೂರು ರೂಪಾಯಿ ಅಷ್ಟು ಅಷ್ಟೇ ಆಯ್ತ ಇದಿದ್ದು ಆ ಇದ್ರಲ್ಲಿ ಇಳನ ಕರ್ಕೊ ಮುಂದ್ ಇಟ್ಕೊಳ್ಳೋದ ಅಲ್ಲದೆ ಮತ್ತೆ ಅವಾಗ ಇದಿದ್ದು ಮನೆ ಮಂಗ್ ಅಂಗಡಿ ಮೇಲ್ಗಡೆ ಇದಿದ್ ಮನೇಲಲ್ವಾ ಅಲ್ಲಿ ಸೋಲಾರ್ ಗಿಿಲ್ಲರ್ ಏನಿರ್ಲಿಲ್ಲ ಅಂಡೆ ಒಲೆ ಊರಿ ಕಾಯಸ್ಕೋಬೇಕಿತ್ತು ಇಲ್ಲ ಈಟ್ರ್ ಹಕಬೇಕಿತ್ತು
ಹ್ಮ್
ಆ ಅವಳಿಗೆ ಗೆ ಡೈಲಿ ಇವಳು ಒಲೆ ಉರಿ ಹಾಕ್ಸ್ಬಿಟ್ಟು ಬಿಸಿನೀರಲ್ಲಿ ಸ್ನಾನ ಮಾಡಕ್ ಕೊಡವಳು ನಾವು್ಗಳೇ ಆ ಆ ಓನರ್ ಕರೆಕ್ಟಗ ನೀರ್ನ್ ಮಾಡ್ತಾ ಇರ್ಲಿಲ್ಲ
ಹ್ಮ
ನಾವ್ ಹೇಳೆ ದಿನ ಬಿಡ್ ದಿನ ಸ್ನ ಮಾಡಿದ್ರೆ ಅವ್ಳಿಗೆ ಇವ್ಳು ಬಿಸಿನೀರ್ ಕಾಯಸ್ಕ ಕೊಡೋದು ಒಲೆ ಅಂಡೆ ಒರೆ ಉರಿಯಾಕಿ ಅದ್ ನಮ್ಗಳಿಗೋಸ್ಕರ ಒಲೆ ಉರಿ ಹಾಕ ಅ್ರೆ ಉರಿಯಾಕ್ತಿರ್ಲಿಲ್ಲ ಇದ್ನೆಲ್ಲ ನೋಡಿದ್ರೆ ಉರಿತದವ್ರ ಅಲ್ಲ ಆಮೇಲೆ ಅವ್ಳ ಮುಂದಕ್ಕೆ ಊಟ ತಗೋ ಕೊಡೋದು ಎತ್ಕೊಬಂದ್ ನೀರ್ ಕೊಡೋದು ಇದ್ನೆಲ್ಲಾ ನೋಡಿದ್ರೆ ನಮ್ ಉುರಿತದ ಉರಿಯಲವ
ಎತ್ತ ಮುಂಂಗಗೆ ಮಾಡಕ ಆಗಲ್ಲ ಅವ್ರಗಳಿಗೆಲ್ಲ ಎತ್ತು ಅ ಚಾ
ಅಷ್ಟು ಕೊಪ ಬರೋದ ಅಂದ್ರೆ ನಾವ ಅಮ್ಮ ಒಂದ್ ತರಾ ಮಾತಾಡಿ ಮಾತಾಡಿನ ಅವ್ಳನ್ನ ಕಳಸಿದ್ದು ಒಂದ್ ವಾರದ ಮೇಲೆ ಇದ್ಲು ಅದು ಒಂದ್ಸತಿ ಎಲ್ಲ ಕೊರ ಟೈಮಗೆ ಎಷ್ಟೊಂದ್ ಸತಿ ಬಂದಿದ್ಲು ಕೊನೆ ಸತಿ ಹೋಗುವಾಗ ಅಮ್ಮಂಗೆ ಅಮ್ಮ ಒಂತರ ಮಕ್ಕಡ್ದಂಗ ಮಾ ತಡೆ ಕಲಿಸಿದ್ದು
ಈ ಹುಡ್ಗಗ ಏನ್ ಅಲ್ಲ ನಿಜ್ವಾಗ್ಲುೂ ಇವ್ಳು ಸುಮ್ನೆ ಓದವ್ಳು ಅಷ್ಟೇ ನಾವೇ ದೊಡ್ರು ಅಂತ ಅಂದ್ರೆ ಇವಳು ಏನ್ಕೂ ಇಲ್ಲ ಬಿಡು
ಹ್ಮ್ ಯಾವ್ ಟೈಮಲ್ಲಿ ಹೆಂಗ್ ಇದ್ ಮಾಡ್ಬೇಕು ಅವ್ರ ಮನೆಹ ಹತ್ರ ನೆಟ್ವರ್ಕ್ ಸಿಕ್ಕಲ್ಲ ಕ್ಲಾಸಸ್ ಅವಾಗಲ ಅವಳು ಅವಳು ಎಂಬ ದಬ್ಬ ಆಗ್ತದೆ ಹ ಕ್ಲಾಸೆಸ್ ನೆಟ್ವರ್ಕ್ ಸಿಗಲ್ಲ ಏನಪ್ಪಾ ಶಾಂತಿಗ್ರಾಮ ಅಲ್ಲಿ ನೆಟ್ವರ್ಕ್ ಇಲ್ದಂಗ ಇರ್ತದ
ಶಾಂತಿ ಗ್ರಾಮದಲ್ ನೆಟ್ವರ್ಕ್ ಸಿಗಲ್ಲನ್ರಿ ಆರಾಮ ನಮ್ತಾರ
ಶಾಂತಿಗ್ರಾಮದಿಂದ ರೈಟ್ ಸೈಡ್ ಅದ ಯಾವ್ದೋ ಊರು ಅಲ್ಲಿ ನೆಟ್ವರ್ಕ್ ಕಿಲ್ವಂತೆ ಅದಕ್ಕೆ ಬಂದು ಕ್ಲಾ ಕ್ಲಾಸಸ್ಗೋಸ್ಕರ ಅವ್ಳು ಇಲ್ಲೇ ಇರ್ಬೇಕಂತ ಬಂದು
ಅಲ್ಲ ಇವಳ ಫ್ರೆಂಡ್ ಒಬ್ಳು ಬಿಟ್ರೆ ಇನ್ ಯಾರು ಇರ್ಲಿಿಲ್ಲ ಅವಳಿಗೆ ಗೆ ರಿಲೇಷನ್ಸ್ ಇರ್ಲಿಲ್ವಾ ಫ್ರೆಂಡ್ಸ್ ಇರ್ಲಿಲ್ಲ
ಅದೇ ಏನ್ ಶಾಂತಿ ಗ್ರಾಮದಲ್ಲಿ ಅವರು ಅಂದ್ರೆ ಹಾಸನದಲ್ಲಿ ಎಷ್ಟ್ ಜನ ಇರ್ತಾರಪ್ಪ ಹತ್ರದಲ್ಲಿ
ಹ್ಮ ಶಾಂತಿ ಗ್ರಾಮದಲ್ಲಿ ಎಲ್ಲಾ ನೆಟ್ವರ್ಕ್ ಸಿಗ್ತದೆ
ಹಾ ಅದೇ ಹತ್ರಾನೇ ನಾನಾ ಊರ್ಗ ಹೋಗಿದ್ದೀನಿ ವ್ಯಾಕ್ಸಿನ್ ಹಾಕ್ ಕಳಕ್ಕೆ
ಇವುಳೇ ಮೈ ಮೇಲೆಲ್ಕೊಳ್ಳೋದು ಬಾ ಹಾ ಬೇಕಂತ ನೀವುಳ ಮೈ ಮೇಲೆ ಎಳ್ಕೊಳ್ಳೋದು ಯ ಎಲ್ಲ ಏನು ನಾ ಕ್ಲೋಸು ಹಂಗೆ ಹಿಂಗೆ ಎಂತ ತೋರ್ಸ್ಕಳಕ್ ಹೋಗಿರ್ತ ತಳ ಅಷ್ಟೇ
ಹ್ಮ್ ಅದು ಇವಳ ಮಲ್ಕಳೋದಕ್ಕೆ ಆ ಹುಡ್ಗಿ ಮತ್ತೆ ಇವಳ ಮಲ್ಕಳಕೆ ಒಳಗಡೆ ರೂಮ್ ಆವಾಗ ಇದಿದ್ದ ಒಂದ್ ರೂಮ್ ಅಲ್ವಾ ಅದು ಹ ನಾನ್ ಬಂದಿದ್ದ ಇದ್ನಲ್ಲ ಅಮ್ಮ ಯಾವಾಗ್ಲೂ ಅಂದ್ರೆ ನಾನ್ ಒಬ್ಬಳೆ ಮಲ್ಕೋಬೇಕು ಅಂತ ಇದ್ ಮಾಡುವೆ ಸೊ ಅಮ್ಮ ಮತ್ತೆ ಅವ್ಳು ಒಳಗಡೆ ಮಲ್ಕೋ ಅವರು ರೂಮ್ ಅಲ್ಲಿ ನಾನು ನಂದು ಬೆಡ್ ಇತ್ತಲ್ಲ ರೂಮ್ ಇಂದ ತಂದಿದ್ದ ಬೆಡ್ ಅದನ್ನ ಹಾಲಲ್ಲಿ ಹಾಸ್ಕೊಂಡ್ ಮಲ್ಕೊಳ್ಳುವೆ ಆಯ್ತಾ ಆ ನಮ್ಮ ಅಮ್ಮನ ಆಚೆ ಕಡೆ ದಿವಾನ್ ಕಾಟ್ ಮೇಲೆ ಕಳ್ಸೋಳು ಅವ್ಳ ಬಂದಿರೋದಕ್ಕೆ ಅವ್ಳು ದೀಿವನ್ ಕಟ್ ಮೇಲೆ ಮಲಗಿಸ್ಬೇಕಾ ಆ ನಾನ್ ಕೆಳಗಡೆ ಮಲ್ಕೊ ಹತಿನಿ ನಮ್ಮ ಅಮ್ಮಾ ಬಂದ ದಿವಾನ್ ಕಾಟ್ ಮೇಲೆ ಮಲ್ಕೋಬೇಕು ಅವ್ಳುನ ರೂಮಲ್ ಮಲ್ಗಿಸಸ್ಕಳವಳು
ಇನ್ ಇವಳು ನಮ್ ದಿವ್ಯಾ ಅಷ್ಟೇ ಬಿಡು
ಹ್ಮ್ ಏನೋ ಒಂದ್ ದಿನ ಚಂದ ಎರಡ್ ದಿನ ಚಂದ ಬಿಡು ಅಪ್ರೊಪ ಬಂದವರೆ ಅಂತ ಇದ್ ಮಾಡ್ಬೋದ ಯಾವಾಗ್ಲೂ ಬಂದಿರೋಿಗೆ ಗೆ ಎಲ್ಲಾನು ನಮ್ಮ ಮನೆ ಸೌಕರ್ಯಗಳನೆಲ್ಲ ಅವ್ರಗ್ ಬಿಡ್ಕೊಂಡು ನಾವು ಇದ್ಮೇಲ್ ಮಾಡ್ಕಕ್ ಆಗತ್ತದ
ನಾವೇ ಬಂದಾಗಲ ಹಾಲ್ ಕಲಿ ಕತ್ತೀವಿಲ್ಲ ಇಲ್ಲ
ಬೆಡ್ ಮೇಲೆ ಅವಳನ ಇಬ್ರು ಮಲ್ಕೋ ರವರು ಹ್ಮ ಎಷ್ಟು ಉರಿಯೋದ ಅಂದ್ರೆಯ
ಇವ್ಳ ಇ ಮದ್ವೆ ಇ್ದಲ್ ಅವ್ರ ಇವ್ರ ಮಾತ್ ಕೆಳ ಹಿಂಗ ಆಡ್ತಾವಳೆ ಅನ್ಸ್ತದ ಹೋಗು
ಹ್ಮ್ ಏನಪ್ಪಾ
ನಿಜವಾಗ್ಲೂ ಸ್ವಂತವಾಗಿ ಅಂತ ತಲೆ ಉಪಯೋಗಿಸ್ತಿಲ್ಲ ಇದು
ಹ್ಮ್
ನನ್ಗ ಅದೇ ಅತದೆ ಈ ಕಾಲ್ದಾಗೆ ಮದ್ವೆ ಆದ್ರ ಸಾಕಲ್ಲಪ್ಪ ಅಂತಾರೆ ಹ ಯಾಕಂಡ್ ಮಾಡ್ಕೊಂಡ ಬಿಡು ಬೇಕದವ್ರು ಅಂತ ಅಂತದ್ರಲ್ಲಿ ಇವಳು ಅವರು ಆಾಳಂಗಿಲ್ಲ ನಾನೇ ಹಕೊಂಡ್ ಮದ್ವೆ ಆಗ್ಬೇಕು
ಹಾ ಅದು ಇವಳು ಹಾಕೊಂಡ್ರೆ ಸಾಲ ಮಾಡ ಕಳ ಏನ್ ಕೊ ಲಕ್ಷ ದುಡಿತವಳ
ಇವಳು ಇವಳೇ ದುಡ್ಕೊಂಡ್ ಮದ್ವೆಗಕಿನ್ನ ಎಷ್ಟು ವರ್ಷ ದುಡಿ
ಹಾ ಅದೇ ಅದ್ರ್ ಜೊತೆಗೆ ಸರಿ ಇಎಂಐ ತಗೊಂಡ್ ಮಾಡ್ಕೊಳ್ಳಿ ಲೋನ್ ತಗೊಂಡ್ ಈಗೇನ್ ಹತ್ ಲಕ್ಷ ರೂಪಾಯಿ ಸಿಗ್ತದೆ ಆರಾಮಾಗಿ ಆ ಹತ್ ಹತ್ತಿಲ್ಲ ಅಂ ಅದು ಒಂದ್ ಎಂಟಾದ್ರೂ ಸಿಕ್ಕೇ ಸಿಕ್ಕುತ್ತೆ ಅವ್ಳಿಗೆ ಒಂದ್ ಎಂಟ್ ಲಕ್ಷ ಸಿಕ್ಕುತ್ತೆ ಸಾಕು ಒಡವೆ ಡುವೆ ಏನು ಬ್ಯಾಡ ಸಿಂಪಲ್ಲಾಗಿ ಏ ಇಲ್ಲಾವು ನಿಂಗ ಒಡವೆೇಬೇಕು ಅಂದ್ರೆ ಮದ್ವೆ ಸಿಂಪಲ್ ಆಗಿ ಆಗು ಇಲ್ಲಾ ಮದ್ವೆ ಗ್ರ್ಯಾಂಡ್ ಆಗ್ಬೇಕು ಅಂದ್ರೆ ಒಡವೆ ಏನು ಬೇಡ ಮಾಡ್ಕೊ ಎಂಟ್ ಲಕ್ಷ ತಗೊಂಡು ಎಂಟ್ ಲಕ್ಷ ತಗೊಂಡ್ರೆ ಇಪ್ಪತ್ ಸಾವಿರ ಇ ಎಮ್ ಐ ಬರ್ತದೆ ಇನ್ನು ಐವತ್ ಸಾವ್ರ ರೂಪಾಯ್ ಸಂಬಳ ಬಂದ್ರೆ ಇಪ್ಪತ್ ಸಾವಿರ ರೂಪಾಯಿ ಕಟ್ಕೊಂಡ್ ಅತ್ಲ ಹೆಂಗೋ ಮುಗಸ್ ಕಾ ಅಂತ ಅಂದ್ರೆ ಅದು ಆಗಲ್ಲ ಏನ್ ಜೀವನಪುರ್ತಿ ದುಡ್ಕೊಂಡು ಕೂತ್ಕೊಳ್ಳ ಅಂದ್ರ ಹಂಗಾರ್ ಐದ್ವರ್ಷ ದುಡಿಯಕ್ಕಾಲ್ವೇನಪ್ಪ ಇವ್ಳಿಗೆ. ಅದ್ದೂರಿಗ್ ಮದ್ವೆ ಆಗ್ಬೇಕು ಅಂದ್ರೆ ಈ ಕಡೆಗ್ ದುಡಿಯಕ್ ರೆಡಿ ಇರ್ಬೇಕು. ಈ ಕಡೆ ಇಎಂಐ ಯು ಕಟ್ಟಂಗಿಲ್ವಂತೆ ಆ ಕಡೆ ಹುಡುಗ್ ಗುನ್ ಮನೆಯವ್ರು ಹಾಕಂಗಿಲ್ವಂತೆ ಇನ್ನಲ್ಲಿ ಯಾರು ಉದುರಿಸ್ತಾರೆ ದುಡ್ಡು ಇವ್ಳಿಗೆ.
ಈಗ ಎಲ್ಲ ಫ್ರೆಂಡ್ಸ್ ಮದುವೆ ಮದ್ವೆ ಅಂತ ಅಡ್ಡಾಡ್ತಾರಲ್ಲ ಎಲ್ಲ ಅವ್ರೇ ಹಾಕೊಂಡ್ ಮಾಡ್ಕೊಂಡವ್ರ.
ಹ್ಮ್ ಮಕಾ.
ಹ್ಮ್ ಅವ್ರೆ ಹಾಕಣ್ ಮಾಡ್ ಕರ್ತಾರೆ ಈ ಹುಡುಗಿ ಸಿಗ್ತಯಿಲ್ಲ ಅಂದ್ ಬಿಟ್ಟು ಎಲ್ಲ ಹು ಮ್ಮಲ್ಲೆ ಹಾಕೊಂಡ ಮಾಡ್ಕತಿರದು ಹ್ಮ.
ಓದಿರೋದೇ ಕೆಲ್ಸ ಮಾಡ್ಬೇಕು ಅಂತ ತಾನೆ. ಅದ ಬಿಟ್ಬಿಟ್ಟು ಜೀವ್ನ ಪೂರ್ತಿ ಇಲ್ವಂತ ಸಾಲ ಕಡ್ಕೊಂತ ತೀರುಸ್ಲಾ ಅಂದ್ರ ಇನ್ನೇನು ದುಡ್ ದುಡ್ದೇನು ಅಲ್ಲೇನ್ ಬೀರುಲಿ ಇಟ್ಟಿ ಪೂಜೆ ಮಾಡ್ತಾಳ ಅದ್ನ.
ಕೊತಿನೋ ಬಿಡ್ತಿನೋ ಅದ್ನೇ ಮಾಡ್ಕೊಂಡ್ ಕುರಕ್ಕಾಯ್ತದ ಅಂತಾಳೆ ಹಂಗಾರೆ ಐದು ವರ್ಷ ದುಡಿಯಕಾಗಲ್ವೇನಪ್ಪಾ.
ಇವ್ಳು ಕೆಲ್ಸಕ್ ಹೋತೀನೋ ಬಿಡ್ತೀನೋ ಅನ್ನೋಳು ಅಷ್ಟ್ ಕಷ್ಟ ಬಿದ್ ಮನೇಲಿ ಹಿಂಸೆ ಕೊಡ್ಕೊಂಡ್ ಯಾಕ್ ಕವ್ ಓದ್ಬೇಕಿತ್ತ್ ತ್ತು ಯಾವ್ದನ ಸಿಕ್ಕಿದ್ ಕೆಲ್ಸ ಮಾಡ್ಕೊಂಡು ಕೂಡಿಕಬಿಟ್ಟು ಮದ್ವೆೇ ಹೋಗಿದ್ರೆ ಆಗದವ.
ಹ ಎಂ ಬಿ ಎ ಅನೋ ಅಕಯ ಫ್ರೆಂಡ್ಸ್ ಗಳು ಓತವ್ರೆ ಅನ ಕಾರಣಕ್ ಇವ್ಳು ಹೋಗಿದ್ದು. ನಾ ಏನೋ ಬಿಕಾಂ ಮುಗಿ ತ್ತಲ್ವ ಅವಾಗ ಏನಂದ್ಲು ಹುಂ ಎಮ್ ಬಿ ಎ ಮಾಡ್ಬೇಡ ಬ್ಯಾಡ ಬಿಡು ದಿವ್ಯಾ ಸುಮ್ನೆ ಇಲ್ಲಿ ಯಾವ್ದ ಯಕ್ರೆ ಕೆಲ್ಸಕ್ ಹೋಗು ಯಾಕಂದ್ರೆ ನಮ್ಮನೆ ಪರಿಸ್ಥಿತಿ ಬೇರೆ ತರ ಇತ್ತಲ್ಲಾ ಅದಕ್ಕೆ ದುಡ್ಕೊಳ್ಳು ನಮಗೀಗ್ ದುಡ್ಕಂಡ್ ಮದ್ವೆೆಗೆ ದುಡ್ಕೊಳ್ಳಲೇಬೇಕು ನಮಗ್ ಬೇರೆ ಆಪ್ಷನ್ ಇಲ್ಲ ಏನು ಸುಮ್ನೆ ಕೆಲ್ಸಕ್ಕೆ ಹೋಗು ಅಂತ ಮಾತಾಡಿದ್ವಿ ಹಲೋ
ಹಾ ಹೇಳಿದ್ಲು ಕೆ ನೀನು ಬೇಡ ಕೆಲ್ಸಕ್ ಹೋಗುವ ಅಂತ ಹೇಳಿದ ಇದಾ ಅಂತ ಸರಿ
ಹ ಕೆಲ್ಸಕ್ ಹೋಗು ಅಲ್ಲೇ ಮುತ್ತೂಟ್ ಫೈನಾನ್ಸ್ ಯದ್ರಲ್ಲೂ ಕೆಲ್ಸ ಇತ್ತು ಅಲ್ಲೇ ಮನೆ ಹತ್ರನೇ ಹ ನಮ್ಮ್ ಮನೆಯಿಂದ ಆ ಕಡೆ ಎರಡು ಎರಡು ಎರಡು ಬಿಲ್ಡಿಂಗ್ ಆ ಕಡೆಗೆ ಆಫೀಸ್ ಐತದ್ರದು
ಹ್ಮ್
ಅಲ್ಲಿ ಹನ್ನೆರಡು ಸಾವರ ರೂಪಾಯಏೋ ಹದ್ಮೂರ್ ಸಾವಿರನೇನೋ ಯಾಕಂದ್ರೆ ಅವಾಗ ಚ ೋ್ಣ ಅಂತ ಒಬ್ಬ್ದಾನೆ ಅವ್ನ್ ಕಡೆಯಿಂದ ಕೆಲಸ ಆಗ್ತಾಯತು ಇಮಿಡಿಯಟ್ ಆಗಿ
ಹ್ಮ
ಯಾಕಂದ್ರೆ ಅವನಿಗೆ ನಾವ ಅಪ್ಪ ಅವಾಗ ಕೆಲಸ ಕೊಡ್ಸಿದ್ರು ಆ ಇದಕ್ಕೆ ಅವ್ನ ಹೇಳೋನುಂಗ ಏನ್ ಆರಾಮಾಗಿ ನ ನಿನ್ ನಾಳಿಕೆ ಬಾಾನನ್ ಕೆಲಸ ಕೊಡಿಸ್ತೀನಿ ಅಂದಬಿಟ್ಟು ಅವ್ನು ಅಲ್ಲೇದಿದ್ದು ಸೊ ಹನ್ನೆಡ್ದ ಮೂರು ಸಾವಿ ರೂಪಾಯಿ ಆವಾಗ್ಲೇ ಬಿಿಕಾಮಾ ಆದಾಗ ಕೆಸ ಹೋಗಿವ ದುಡ್ ಸೇವ್ ಮಾಡ್ಕೋ ಚೀಟಿ ಗಿಟಿ ಹಾಕೊಂಡು ಒ ಕಂಪ್ೀಟ್ ದುಡ್ ಸೇವ್ ಮಾಡ್ಕೋ ಇ ಇಲ್ಲೇ ಇರ್ತಲ್ಲ ಖರ್ಚ ಇಲ್ಲ ನಡ್ೊಂಡ ಹೋಗ ನೊಂಡ್ ಬರ್ಬಹ ಏ ಪ್ರಬ್ಲಮ್ ಇರಲ್ಲ ಪೂರ್ತಿ ದುಡ್ನ ಸಾವೇಗ್ಸ್ ಮಾಡ್ಕೋ ಒಡ್ವೆ ಅದ ಇದು ಮಾಡ್ಸ್ಕೊ್ಂಬ ಬಿಡು ಅಂತ ಅಷ್ಟು ಇದ್ನ ಹೇಳ್ದಾಗ ಹೇಳ್ದೆ ಹ್ಞ ಸರಿ ಆಯ್ತು ಅಂತ ಅಂದ್ಲು ಅವಳ ಹೂ ಅಂದಿದ್ಕಕ್ಕೆ ನಾನ್ ಮೊಬೈಲ್ ಕೊಡ್ಸ್ಕಟ್ಟ ಕೊಡ್ಸ್ತತೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿ ಆಯ್ತಾ ಬಿಡು ಆಯ್ತಕ ಅವಳ ಅವ್ಳತ್ರ ಯಾವದೋ ಡಬ್ಬಾ ಮೊಬೈಲ್ ಇತ್ತು ಆ ನೆಟ್ ವರ್ಕ್ ಆತ್ತತಿರ್ಲಿಲ್ಲ ಅಂದ್ಬಿಟ್ಟ ಮೊಬಲ್ ಕೊಡಸ್ತದೆ ಆ ಮೊಬೈಲ್ ಕೊಳ್ಸತೆೆ ಆಮೇಲೆ ಇಲ್ಲ ಅದು ಸಿಟಿ ಒಂದ್ ಬರ್ದ್ ಬಿಡ್ತೀನಿ ಯಾರ್ದ ಬಿ ಎಂ ಬಿ ಎ ಜಾಯ್ನ್ ಆಗೋದ್ರದ್ದದು ಅಂದ್ರೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಬಳಿತೀನಿ ಅಂತ ಕುಣದ್ಲು ಹ್ಮ್ ಸರಿ ಆಯ್ತಮ್ಮ ಏನಾದ್ರು ಮಾಡ್ಕ ಅಂದ್ಬಿಟ್ಟು ಸರಿ ಆಯ್ತು ಅಂತ ಅಂದ್ಬಿಟ್ಟು ಬರಯಕ್ಕೆ ಹ್ ಅಂತ ಅಂದಿ ಹೋಗ್ ಬರದ್ ಬಂದು ಅದಾದ್ಮೇಲೆ ಅ ರ್ಯಾಂಕಿಂಗ್ ಬಂತು ಇಲ್ಲ ಆಪ್ಷನ್ ಎಂಟ್ರಿ ಮಾಡ್ತೀನಿ ನೋಡ ಸಿ ಕ್ರೋತಿನ ಇಲ್ಲಾಂದ ಹೋಗಲ್ಲ ಅಂತ ಅಂದ್ಲ ಏನಪ್ಪ ಮಾಡ ಬ್ಯಾಡದಿವ ಇವಾಗ ನಮ್ಮ್ ಪರಿಸ್ಥಿತಿ ದುಡ್ದೇ ದುಡ ಇದ್ ಮಾಡಂಗಿಲ್ಲ ನಾನನ್ ಅವಾಗ್ತಾನನೆ ಎಲ್ಲದು ಸಂಳ ಅಮ್ಮ ನನಗೆ ಓದಾಸ ಕ್ಕೆ ಅಂತ ಕೊಟ್ಟಿದ್ದು ಅದ್ನೆಲ್ಲ ತೀರ್ಸಿದ್ದೆ ಚಾಲ ಇರ್ಲಿಲ್ಲ ಅವಗ್ಸ್ ಬೇಡ ಸುಮ್ನೆ ಇವಾಗ ಮತ್ತೆ ಸಾಲ ಮಾಡಿ ಇದ್ ಮಾಡದ ನಿನ್ ಜೀವನಕ್ ದುಡ್ಕೋ ಈಗ ನೀನ್ ಎರಡ್ ವರ್ಷ ಕೆಲ್ಸಕ್ ಹ ದುಡ ರ್ ಮಾಡೋ ದುಡ್ಡಲ್ಲಿ ಎರರಷ್ಟು ದುಡಿರ್ತಯ ನಿ ಎಕ್ಪನ್ ಆಗಿರ್ತದೆ ನೀ ಎ ಬಿ ಎ ಮಾಡಿ ಸಿಗ ಸಂಳ ನಿ ಇ ಎಕ್ಸ್ಪೀನ್ ಅ್ಮೇಲೆ ಸಿಗ್ತದೆ ಜೊತೆಗೆ ಕೈಲಿ ದುಡ್ ಇರ್ತದೆ ಏ ಒ್ ಕೆಸ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿರುತ್ತೆ ನೀನ್ ಆಮೇಲೆ ನಿಮ ಮದ್ವೆ ಮಾಡ್ಕೊಳಕ್ಕು ಅನುಕೂಲ ಆಗ್ತದೆ ಅಂತ ಎಲ್ಲಾ ಹೇಳ್ದ ಹ ಹಾ ಏನು ಮದುವೆ ಮದುವೆ ಏನ್ ಮದುವೇ ಆದ್ರೆನೆ ಇದು ಅನ್ನೋ ತರ ಮಾತಾಬೇಡ ನೀನು ಆ ಏನೋ ನನ್ ಓದ್ಬೇಕು ಚೆನ್ನಾಗಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅದು ಇದು
ಓದಿದ್ರರು ಲೈಫ ಅಲ್ ಸೆಟ್ಲ್ ಆತರ ಕೈಲ ಒಂದ್ ಕೆಲ್ಸ ಇದ್ರಿ ಲೈಫಲ್ ಸೆಟಲ್ ಆಗ್ತಾರ
ಈಗ ಬೀಿಕಾಂ ಓದಿದ್ರುನು ಅದೇ ಅದೇ ಸಂಬಳ ಆಯತೊಳಗೆ ಆಹ್ ಅದು ಮನೆ ಮುಂದೆ ಕೆಲ್ಸ ಹತ್ ಸಾವಿರ ರೂಪಾಯಿ ಸಂಬಳ ಇವಾಗ ಇವಾಗ ಐವತ್ತು ಸಾವಿರದವರೆಗೂ ತಗತಳೆ ಏನೋ ಆದ್ರೆ ಅವಾಗ್ಲಿಂದ ಸೇವ್ ಮಾಡ್ಕೊಂಡ್ ಬಂದು ಅವವಾಗಿಂದ ಆಿರೋ ಎಕ್ಸ್ಪೀರಿಯನ್ಸ್ಗೆ ಇನ್ ಎಷ್ಟಪ್ಪ ದುಡಿಯ ತರಾಮಗೆ ಈಗ್ ಕೈಲ್ದು ದುಡ್ಡು ಬಿಡ್ಬಕ್ತಾನೆ ಮದ್ವೆಗಕ್ಕೆ ಹ ಮದ್ವೆದೇ ಒಂದ್ೇಳ್ಬೇಡ ನೀನು ಅಂತ ನೋಡು ಈಗ ಹಂಗಾರ್ ಕೊನೆಗೆ ಯಾಕಪ್ಪ ಮದ್ವೆಗ ಬಂದ್ ನಿಂತೈತೆ
ಅಯ್ಯ ಅದ್ ಏನ್ ತಲೆಲ್ಲ ಅದ್ ಏನ್ ಇಕ್ಕೊಂಡದ ಏನ ದೇವರೇ
ಹ್ಮ್ ಇರುವ ನಿಮಿಷ ಮಾಡ್ತೀನಿ
ಹ್ಮ್ ಸರಿ
ಹ್ಮ್